ಹತ್ತ ಹಲೋ
ಹಾ ಹೇಳಪ್ಪಾ ಅವಲಿ
ಎಿದೀಪ್ಪ ಏನ್ ಏನ್ ಫೋನ್ ಮಾಡದಿಲ್ಲ ಮೆಸೇಜ್ ಮಾಡದಿಲ್ಲ ಏನಿಲ್ಲ
ಇನ್ನೆಲ್ಲಾ ಇ ಶ್ರೀತರ್ ಕಲ್ಸ ಇದ್ು ಇವಾಗ ಹಸ್ವಿ ಮಾಡ್ಬೇಕ ಹಾ ಹೋಗದೇತಿ ಎಷ್ಟ ದೇನ ಹೌದು ಹ್ಮ್ ನನ್ಗೆ ಫೋನ್ ಮಾಡಿದ್ನಲ್ಲ ಬ್ಯಾರ್ರ ಫೋನ್ಲಿ ಹಾಕಪ ರೀಚಾರ್ಜ್ ಅಂತ
ನಮ್ಮದ್ರಾಗ ಫೋನ್ ಪೇದಾಗ ದುಡ್ಡು ಇರಲ್ಲ
ಹೌದಾ
ಹ್ಮ ಮ ಹಾಸ್ಟ್ಲಿಿಗೆ ಯಾವಾಗ ಬರದ್ರೆ
ಬರ್ಬೇಕು ಇ ಮೂರ ಮುಗಸಿ ಮಂಗ್ಗಳವಾರ ಸೋಮವಾರ ಬರ್ಬೇಕ ಸೋಮವಾರ ಮಂಗಗಳವಾರ ಬರಲ್ಲ ಇದ ಕಾರ್ಯ ಮುಗಸಿ ಬರ್ಬಿಡೋದು ಜೋರ್ ಇರ್ತದ ಅ ತೊ ಜ್ರ್ ಎತ್ತದ ನಮ್ ಕಡೆಗೆ ಓಡ ಸಲ ಸುಮ್ನೆ ಬಣ್ಣ ಹಚ್ಚನ್ ಮನಿ ಕರ್ಕಂದ್ ಕಾಯಿ ಹೊಡ್ದ ಹೋಳಿಗೆ ಯಾವ್ದ ಮಾಡ್ತಾರ
ಹ್ಮ್ರ ಅಂಗಡಿ ಹೋಗಿ ಅಷ್ಟೇ ಬರೋದ
ಹ್ಮ್ ಗುಡಿಗ ತ ಕೈ ಮತ್ತ ಬ ಹ್ಮ ಬೆನಿಕಾತಂದ ಅಂಬಲಿ
ಮಿದ್ದಾಗ ಕುಳಿತಾರಲ್ಲ
ಅತ್ಯದ
ನಮ್ಮರಾಗ ಒಬ್ನೇ ತೊಳಿತನ್
ಉಬೋ ನ ನಮ್ಮೂರಗೆ ಹಿಂದೂದಾರ ತುಳತಾರ ಆದ್ರ ಜಾಸ್ತಿ ಅನ್ಕ ನಂಬಲಿಿ
ಒನ ಮೂರ್ ವರ್ಷ ಆಯ್ತ ಅದು ತುಲಿಯಕ ತೊತಿದ್ದಿಲ್ಲ ಇವಾಗ ಇವಾಗ ಬರ ಕುೂತ್ತದ ದೇವ್ರ ನಮ್ಮ ಊರಿ
ಮೊದ್ಲೆ ಎಲ್ಲ ಬಂದಿಲ್ಲ
್ಮ ಮಂದಲ ಸುಮ್ಮ ತಿರ್ಗಾಡೋದು ಹಲಯಾಡದು ಅಷ್ಟೇ
ಹ್ಮ್ ಬರ್ತ್ತ ನಿಮ್ಮೂರಗ್ ಮೊದ್ಲ ಯಾಕ ಆ ಹತ್ತರ್ಲ
ಎಲ್ಲಾ ಆಡ್ತಿದ್ವಿನು ಹಲ ಆಡ್ತಿದ್ವಿ ಎಲ್ಲಾ ಮೋರ ಮಾಡ್ತವಿ ಅವ್ನಿಗೆ ದೇವ್ರ ಬರ್ತದಿಲ್ಲ ಆ ಆಗ್ಯದಾಗ ತೊಳಿಯದದು
ಅಜ್ಯನ್ ಆಗ್ತಿದ್ರಲ್ಲ
ಹಗ್ಗೆ ಆಗ್ತಿದ್ರ ಅದ್ರಾಗ ಹಾ ತಿಳಿದಿಲ್ಲ ಇವಾಗ ಇವಾಗ ಸಳ್ಯಕತಾನ ಮಾತನು ಕೊಟ್ಟಿಲ್ಲ ಇನ್ನ ಮಾತ್ ಇವಾಗ ಇವಾಗ ಹಡಾಕತಾನ ಹ ಅದೇವಾಗ ಬಂದಾಗ ಮಾತಾಡ್ತಾರಲ್ಲ ಹಿಂದಿ ಮಾತವಾಗಾಗ ಹ್ಮ್ಮ್. ಬಂದ ಈ ವರ್ಷ ಹೆಂಗಐ್ತ ಅನ್ ಮತ್ತೆ ನೋಡ್ಬೇಕು
ಈ ವರ್ಷ ಹೋಗಿದೆ ಎಲ್ಲ ನೋಡಕ್ ನೀ
ಇನ್ನೆ ಯಾವಾಗ ನಾಳೆ ಇತಲ
ನಿನ್ನೆ ಆಯ್ತಾ ಅದ ಆಗಿ ತುಳಿಯದು ನಾಳೆ
ಮತ್ತೆ ನಮ ಆಗಿತ್ತುಲ ನಾಳೆನೆ
ಹೌದಾ ಅಣ್ಣ ಆರ್ಸಕತ್ ನಾವು ನೋಡಬೇಕ
ಹ ಮದದಗ್ಯದಂತ ಹೇಳಿದ್ರ
ನಡತರಪ್ಪಾ ಅವ್ನಿಗೆನ ಕೊಪ್ಪಳದಾಗ ಗ್ಯಾಸ್ ಮಾಲಂಗ ನಡ್ತಾರೆ ಅಲ್ಲ
ಮತ್ತೆ ಹೇಳ ಎಲ್ಲ ಅವನು
ಹ ಹೇಳಲ್ಲಪ್ಪ ನಮ್ಮಂತ ರ್ ಹೆಂಗಗಳತನ ಯಾದ್ಗೀರದರ್ಗೆ ನಿಮ್ಮತ್ರ ರೈತ್ಚೂರ್ದರಿಗೆಗೆ ಅವ್ರ ಯವ್ರಿಗೆ ಆತ
ಎಲ್ಲ ರಾಮೇಗ್ ಹೇಳೇನಂತ ರಾಮೆ ಒಂದೇ ಹೋಗೇನಂತ
ಮತ್ತ ಅವ್ರ ದೋಸ್ತ್ ಎಲ್ಲಾ ಎಷ್ಟಾದ್ರರು ಕುಚಿಕ್ಕ ನಾವೆಲ್ಲಾ ಸುಮ್ನೆ ದೋರ್ರ
ಹ್ಮ ನಮ್ ಫೋನು ಮಾಡಲ್ಲವಾ
ನನಗಂತ ಒಂದು ಆರು ತಿಂಗ್ಗಳಾಯಯತು ಮಾಡ್ಲಾರ್ದವ ಅದ
ಆರು ತಿಂಗ್ಗಳ ಆಯ್ತಾ
ಹ್ಮ್ ಒಂದ್ ಸಾರಿ ಮಾಡಿಲ್ಲ ಸುಮ್ನೆ ಒಂದ ಸಾರೆ ಸುಮ್ನೆ ಒಂದ ಸರಿ ಹೇಳಿದ್ರೆ ಹೋಗ್ಬಿಡ್ದು ನಾವ್ ನಾಚ್ಕಲದಂಗ
ಹ ಹ ಮೆಸೆ ಮೆಸೇಜ್ ಮಾಡಿದನ ಓದದಿದ್ವಿ
ಸುಮ್ನೆ ಏನ ಟೈಪಿಂಗ್ನ ಅರಕ್ ಬಿಟ್ರಿ ಯಾಕ ಅದಕ್ ಬಿಟ್ಟ್ಯಪ್ಪಾ ಅಂತಾನೂ ಹೋಗ್ತಿದವಿ
ಮೆ ಹಾ ಎಂತ ಹಾಕಿದ್ರ ಹೊತಿದ್ದೆ ನೋಡ ಹ್ಮ್ ಇದ ಓಡಾಗಿ ಮ ಮದ್ವಿ ಮಾಡ್ಕೊಂಡನಂತಾವ
ನಡತಿಪ ಕೊಪ್ಪಳದಾರಏನ ಯಾಕ ಹೆಂಗ್ ಬಕ್ಂಗ ಅವ್ರಗೆ ಎಲ್ಲಾ ಕ್ಯಾಶ್ ಬಕ್ರ ಏನ್ಲ್ಲಾ
ಹ್ಮ ಅದಾಸ್ಷ್ಟ ಏನ ಸಾಮಾನನ್ ಇಲ್ಲ ರ್ಗೆ
ಹ್ಮ್ ಈ ಕರ್ಕ ಬಂದ್ರ ಅಂತಲ್ಲ ಮನೆಗೆ ಮನೆಗೆ ಕರ್ಕಂಬಂದ್ರ ಅಂತಲ್ಲ ಅವನಿಗೆ
ಮನೆಗ ಇನ್ನ ಬಂದಿಲ್ಲ ಅಂತ ನಾಲ್ಕು ವರ್ಷದ ಲವ್ ಲವ್ ಅಂತ ತದು
ಅಲ್ಲ ರೇ ಹುಡ್ಗಿಗ್ ಕರ್ಕ ಬಂದ ಅಂತಲ್ ಮನೆಗೆ ನಾಲ್ಕಾಯ ಸಾರಿ ಅಲ್ಲ
ಏ ಕರ್ಕೊಂಡ ಬಂದನಂತ ಇವಾಗ ಒಡಗೇನಂತ
ಹೌದ ಮದ್ ಕರ್ಕ ಬಂದ್ಲ್ಲನಿಂದ ಅಂದ್ರ
ಇನ್ನ ಬಂದಿಲ್ಲ ಬೆಂಗ್ಳೂರ್ದಾಗ ಅದಾರಂತ
ಅವಲ ಕರಕ ಕರಿಲಿಕ್ಕೆರೆ ಚಲೋ ಕೊೂಡಲ್ಲ ಮತ್ತೆ ನಮಗೆ ಎಲ್ಲಿ ನಮ ಗಿಡಕಂದ್ರಿ ಮತ್ತೆ ಪೊಲೀಸ್ರ ಮತ್ತೆ ನಾವವು ಸಿಗ ಬಿದ್ವಿ ಅಂದ್ರೆ ಏನ್ ಮಾಡಣ ನಾವವು ಯದ್ರಾಗಿಲ್ಲ
ಇದೇ ನ ಎಲ್ಲನ್ ತಿಂತಲ್ಲ ನೀ
ಹಾ ತಿಂತನಲ್ಲ ಜಾಸ್ತಿ ತಿನ್ ಮಾಡಾದಲ್ಲ ಅದು ಹಾರ್ಟ್ ಅಟ್ಯಾಕ್ ಆಗ್ತದ ಹಾ ಚಿಂದ ನೇರ ಕುಡಿಬಾರ್ದ ಅದ ಇಲ್ಲಾಂದ್ರೆ ಆಟಿಡಕ ಆತು
ಕಾಲೇಜ್ದಾಗ ರಾಶಿ ರಾಶಿ ಬಿದ್ದಂಗ್ದ
ನಮಿಲ್ಲಿ ಒಂದ ಇಲ್ಲಲ್ಲೇ ತಿಲ್ಬೇಕಂದ್ರೆ
ಹ್ಮ ಹಳೆ ನೋಡ್ಬೇಕು ಒಂದ್ ದಿನ ಬಾ ನಮ್ ಕಾಲೇಜಿಗೆ
ಹಾ ನೋಡ ನೋಡಕ್ಕೆ ಬರ ನನ್
ನೋಡಲ್ಲದ ಅಂಬ ಚೀರ ಹಕೊಂಡದು ಯಾರ ಕೇಳಾರಿಲ್ಲಲ್ಲ ಯಾರ ಬ ಬರದ ಅಪ್ರೂಪಕ್ಕ ಸಾರ ಹ್ಮ
ಅಲ್ಲ
ಯಾರೂ ಬಾಯಲ ನಾ ವರುತಲ
ಹ್ಮ್ ನಾನ್ ನಿನ್ ೈ್ಯಯ ಆದ್ಮೇಲೆ ಬರತ್ ನೋಡ ಬಾರಂಬ್ರ
ಗ್ರಾಮಸ ಬರದ ಹೆಚ್ಚಿಗೆ ನಾ ಕೊಡದ ಅಚ್ಚೆನ
ಹ್ಮ ಕೊಡ ಬೇಚ ಕೆಪ್ಪ ಯಪ್ಪಾ
ಹ್ಮ ಹ್ಮ್
ಊಟ ಆಯ್ತಾ ಎಲ್ಲ
ಆಯ್ತು ಆಮತಿ ನಕು್
ಹೌದಾ
ಬರಿ ಬತವಾ
ಯಕರ ಬರ ಬರ ತರ್ವತ
ಅಲ್ಲ
ಇ ತಲ ಬರ್ತಾರ ಅಲ್ಲೇ ನಾನು
ಮತ್ತಲ್ಲಲ್ಲ
ನೀರತರ ಏ ಅಂದ ನೀ ಸರ ಆ ಹೌ ಕೆಸ ಅದಕ್ಕೆ ಸೇಡ ಮಾಡದ ಏನಪ್ಪಾ ಏನ್ ಏನಂತಾರ ಮನೆಯರೆಲ್ಲಾ ಮದ್ವಿ ಮಾಡತ್ನನ್ರ ನೀ ವರ್ಸ
ನಾನು ಜ ಗರೇಶ್ನಂಗ ರೆಡ್ಟ್ಟಿಯ ಅಂಗ ಓಡಾಂಗಡಂಗಲ್ಲಾ
ಹೌದಾ ನೀ ಇರದೇ ಒಬ್ಬನೇ ಮತ್ತೆ ಹೊಡ ಹದ್ರೆ ಹೆಂಗ
ಜನ್ಮಂದ ಆಗಿಲ್ಲ ಅದ ಹಾ
ಹೌದಾ ಹ್ಮ್ ಏನನಪಾ ಯಾರಿಗ್ ಗೊತ್ತ ಇಬ್ಬರಿ ಅಕ್ಸಲವರ್ನ ಐತೆ
ಹ್ಮ
ರ ಬಾಯ ಅಭಿ ಅಭಿ ಭಾಯ ರ ಯಾರ್ಾರ ಅಬಿ ಅಬಿ ಅ ನಾನ ಬೇರ ಹಲ್ಲ ನಿರೇಶನ್ ಫ್ರಂಡ ಆದದ್ರ ಅವನಂಗೆ ಅ ಕಚ್ಚ ಅದ ಅದ್ರಲ್ಲ
ಅದ್ರಲ್ಲವಾ
ಸೇಮ್ ಟು ಸೇಮ್ ಅವನ ಅವನ ಏನ್ ಅನ್ನ್ಣತ್ತಮ್ಮ ಅಂದ ಕಾದ್ರೆ ಅನ್ನತ್ತಮ್ಮ ಅಲ್ಲವರು
ನೀ ತರತರ
ಅನ್ನ ಚನ್ನಂದ್ರ ಆಯ್ತಾ ಹಂಗ ಅಣ್ಣ ತಿನ ಆ್ತು ೇಲ್ಲ ಹೌದಾ ನಮಂಗ ಇಂಬಾಲೆ ಅಂದ ಎರಡು ಮೂರ ಂತ
ಅೆ ಬಾಲ್ ಮತ್ತೆ
ನೀನ್ ಈ ಕಡೆ ಬರ್ತಿಲ್ಲ ಹೆಂಗ ಯಾದ್ಗಿರ್ಗ ಅ ಕಡೆ ಬಾ ಹಾಸ್ಪೆಟ್ಲ್ಗ್ ಬಂದಾಗ ನಾನು ಅಡೆ ಬಂದ ಕಸನ್ ತಗೊಂಡ್ ಹೋದನಿ
ಹ ಕಾಲೇಜಿ ಬಾ ನಮ್ ಕಾಲೇಜಿಗೆ ಎಷ್ಟ ಬೇಕಷ್ಟನ್ನು ಹ್ಮ
ಇಲ್ಲಲ್ಲ ದೂರತ ಕಾಲೇಜ ಬರಕ್ ಆಗಲ್ಲ ಒಂದ ದಿನ ನೋಡಮ್ಮ ಹಂಗ ಬ ಬರ್ತಲ್ ನನ್ ಹೆಂಗ ಈಕಡೆ ಯದ್ಗಿರ್ಗ ಹಾಸ್ಪೆಟ್ಲ್ಗೆ ಅಕಡೆ ಬಾ ನೋಡಮ
ಇ ಏನ ಆದ್ರೆ ಇ ಇಡ್ಕೊಂಡ್ ಬರಕ್ಕ ಆಗಲ್ಲ ನಮಗೆ ನಮಗೆ ವಜ್ಜಾಗಿ ಇರ್ತದ
ನೋಡಪಾ ದೋಸ್ತ್ ತರಂಗ ಇತ್ತದ್ರ ಹೆಂಗ ತರ್ತಾರ ಇಲ್ಲಾಂದ್ರೆ ಎಲ್ಲ
ಅ ತರದ ಸ್ವಲ್ಪ ತ ಸನ್ನಲಾಮ
ಹ್ಮ್
ಬಂದ ಜಾಸ್ತಿ ತಗೊಂಡತ್ ನೀ
ಸ್ವಲ್ಪಿ ತೊಂಬ ನೋಡಮ್ಮ ಚೆನ್ನಾಗಿದು ಅಂದ್ರ ನಾನೇ ಬರ್ಕ್ನ ಒಂದ ದಿನ ಇಲ್ಲಾ ಅಂದ್ರ ಇಲ್ಲ
ಕೆಸರು ಇಡೋದೆೇ ಇಲ್ಲ ಗಂಗಲ
ಹ ಹಂಗ ಫ್ರೀಯಾವ
ಹ್ಮ್
ಇನ್ನ ತತ ಹ್ಮ ಏನಲ್ಲು ಅಲ್ಕ್ಕ ಹೋಗೋದ ಆರಾಮ ಹಕೊಬಿಡದೆ ಬಿಳೆಗಡದ ನೀನೇ ಕಾಲೇಜ್ಗೆ ಹತ್ತೇ ಡಾಕ್ಟ್ರ ಇದೆ ನಡತದೆ ಹ್ಮ
ಅಲ್ಲ
ಹೋಗ್ತ ಅಲ್ಲಾ ಆ ಕಡೆ ಇಲ್ಲ ಒನ್ ಪಾರ ಆದಲೇ ವಿಷ ಅಂತ ಬರೀ ಅದ ಇದ್ ಮಾಡತ್ನ ಯಗ ಬರ ನಮ್ ಕಾಲೇಜ್ಗತ್ ಬರೀ ಕಾಲೇಜ ಬಿಡತ್ ಬರ ಬಸ್ ಯಾದ್ಗಿರಿ ಬಸ್ ಸ್ಟ್ಯಾಂಡ್ ಹುಡುಗಿರ್ ಕಾರ್ಖಾನಸಗ ಆಡ್ತತ್ ಬರ
ಹ್ಮ್ ಹಾ ಹ್ಮ
ಬ ಬಾರ ಅಂದ್ರ ಬಾರಿ ಹುಷಾರತ್ ಬಾರ ಅಂದ್ರ ಒಂದ್ಸಾರಿ ತಿಂಗ ಬುಕ್ ತಗ್ದ್ ನೋಡಿದ ಅಂದ್ರ ಪ್ರಿಂಟ್ ತೆಲಯಾಗ
ಎಂತವಾ
ಹ್ಮ ಮುಂಜೆ ಸಾರಿ ಹಿಂಗ್ ಒಂದ್ಸಾರಿ ಹಿಂಗ್ ಕಣ್ಣಾಡಿಸಿದಂದ್ರೆ ಮುಗತಿ
ನ ಕಳ ತಾಪರ ಅವನ
ಇಲ್ಲ ಅವ್ನಕಿನು ಬೇರೆ ಇದ್ರರು ಬರು ಆದ್ರೆ ಅವ್ನ್ ಒಂದೇ ಸಾರಿ ದ್ತಿದ್ನಲ್ಲ ಇನ್ನೊಂದ ಎರಡ್ ಮೂರ್ ಸಾವ ಓದಿದ್ನಂದ್ರೆ ಅವನೇ ಬರ್ತದಪ್ಪ ಪಾಸ್ ಅಂದ್ರೆ ಟಾಪ್ ಇದ್ದಾಗಂತ ಂದ್ರೆರೇ ಇರ್ತಾನನ್ ಬಿಡ ಅವವು ಎ್ ಎಸ ಬರ್ತ ಅೇ ಮತ್ತೆ ಎಲ್ಲ ಟಾಪರ್ಸ್ ಬ್ಯಾಕ್ ಬ್ರ ಚಾರ್್ ಸೆ ಮ ಎಕ್ಸಾಮ್ ಕಟ್ಟೇ ಬರಾರದ
ಅ ಕೂಡ ನಾ ಆಮೆ ಫನ್ ಮಾಡ್ತೇನ